ಎಲ
ಹಾ
ಅದ್ ನಮ್ ಹುಡುರ್ ಹೊಡ್ನಲ್ಲ ಮತ್ ತ್ತಡ ಹಲೋ ಹಲೋ ಯಾರಣ್ಣ
ಹಲೋ ನೀ ಯಾರಣ್ಣ
ಮನ್ಸರಣ
ಯಾವೂರಣ್ಣ ನಿಂದು
ನಾನೆ ಮಾತಾಡಿದ್ ಬಿಡ್ರಪ್ಪ ಹಲೋ
ಹಲೋ
ಹಾ ಹಾ
ಹ ನಿಮ್ ಪುಣಗ
ಹಾ ಹೊಡಿ ಚಚ್ಕಾ ಹೋಳಿಗೆ
ಏನ ಏನಪ್ಪ
ಹಲೋ
ಹಾ ಅಣ
ಹ ಏನಣ
ಊಟ ಅಯ್ತಣ
ಹೂ ಆಯ್ತಣ್ಣ ನಿಂದಣ್ಣ
ಏನೇನ್ ಮಾಡಿದ್ದೋ ಮರ
ನಾವು ಚಿತ್ರನ್ನ ಮಾಡಿದ್ವಿ ಅಣ
ಆ
ಚಿತ್ರಾನ್ನ ನೀವು ಅಣ
ಏ ಮಾಡ್ಯಪ್ಪ ನಾವು ಮಾಡ್ಲಾರ್ದ
ಹ್ಮ್
ಆ
ಕಾಲೇಜಿಗ್ ಹೋಗ್ಬೇಕ
ಕಾಲೇಜಿಗ್ ಮತ್ತ ಹೋಲಾರ್ದ್ ಎಲ್ಲಿಗ್ ಹೋಮ್
ಹಾ ಏ ಎಷ್ಟನೆ
ನಾನಾ ಡಿಗ್ರಿ ಕಂಪ್ಲೀಟ್ ಆಗ್ವ
ಹಾ
ನೀ ನೀ ಎಷ್ಟ ನೇ
ಆ
ಪಸ್ಟ್ ಪಿ ಯು ಸಿ ಅಣ್ಣಾ ಪಸ್ಟ್ ಪಿ ಯು ಸಿ
ಪಸ್ಟ್ ಪಿ ಯು ಸಿ ಯಾ
ಹಾ
ಓದಪ್ಪೋ ಚಲೋ ಓದು ಹುಡುಗ್ಯಾರ್ ನೋಡ್ ಬ್ಯಾಡ್ ನೋಡ
ಏ ಎಲ್ಲ ನಾವು ನಾವ್ ಹಂಗೆಲ್ಲಾ
ಹಾ ಯಾಕಿಲ್ಲ ಮನ್ನೆ ನಿನ್ ದೋಸ್ತ್ ಹೇಳಂತ ಯಾರಿಗೆ ನೋಡಕತಿ ಅಂತ
ಏ ಹಂಗಿಲ್ಲಣ್ಣ ನಾನು
ಹಾ ಯಾಕಿಲ್ಲ ಹಂಗ ಹಾ
ಏ ಬೇಕಾರ್ ನಮ್ ಹುಡ್ಗುರ್ನ್ ಆಮೇಲ್ ಬೇಕಾರೆ ಕೇ
ಅದೇ ನೀವ್ ಹುಡುಗರೇ ಕೇಳಿದ ಮತ್ ಶಮ್ಯಗ, ವೆಂಕ್ಯಗ
ಏ ಇಲ್ಲ ಇಲ್ಲಿ ಹನುಕ್ಕೆ ಅ
ಯಾವ ಕಿಂಗ್ ಬಿದ್ದಲ್ಲೆ ಟ
ಹಲೋ
ಹಲೋ
ಹಾ
ಏ ನಡ್ದ ದೋಸ್ತ
ಏನಿಲ್ಲ ನೋಡೋಣ ಆರಾಮ
ಆರಾಮ್ ನೋಡಿ ಎಲ್ಲಾ ನಿ ಆರಾಮ.
ಆರಾಮನೋಡಣ
ಮತ್ತೆ ನಡದ
ಒನ್ ಅಂದ ಕುಂತಾನ ಇಲ್ಲಿ
ಹ ಹಿಡ್ಕೊಂಡ್ ಬರ್ರಿ ಅವ ನಾನು ಶಾಪುರ್ ದಾಗ ಹ ಇಡ್ಕೊ ಬರ್ರಿ ಅವ್ನಿಗೆ
ಹಾ ಆಯ್ತ ತುಗಾಣ್ಣಾ
ಹಾ ಹಾ
ಬರೀ ಹುಡುಗಿಯರಿಗೆ ನೋಡ್ತಾನ ಹಲೋ ಅಣ್ಣ ಕತ್ರೆಐತಿ ನೋಡು
ಇವತ್ತಾ
ಹಾ
ವೆಂಕ್ಯ ನೀನೇ ಅದೆಲ್ಲವೊ
ಆದದ್ರೆ ನಿನ್ನೆ ಯ ತಾರಕ ಇತ್ತು
ಹಾ ಹಾ
ಇವತ್ ಕತಲ್ಲ
ಇವತ್ತ ಕತ್ತಲ ರಾತ್ರಿ ಏನ ಹಾ ಹೇಳ
ಕಾಲಿ ಅ್ರ ಹುಡುಗಿಯರಿಂದತ ನೋಡುವ ಇವ್ನಿಗೆ ಹೇಳ ಸ್ವಲ್ಪ
ಅವನಗ ಅವ ದ ಟಿಪ್ಸ್ ಕೊಡ್ತನಿ ಬಾ ನಲ್ಲಿ ಶಾಪ್ರೂದಾಗ
ಹ್ ನಾ ತೋರ್ನ ತಗೋಣ ಬಂದನಿಗೆ ನಾ ಬಂದಾಗ ತೋರ್ಸನ ತೋಗನಿಗೆ ಹಾ ಹ ಸ್ವಲ್ ದೂರ ಇರಂಗ ಮಾಡ್ಬೇಕ
ಆ
ಹಲೋ
ಅಲೋ
ಹಲೋ ಏನಂದದ ಬ್ರೋ ಹಲೋ ಅಲೋ ಅಣ್ಣ ಏನಂದಣ
ಏನ
ಅಣ್ಣ ಏನ ಅಂದವ ನಿಮ್ದಲ್ಸ
ಹ ಏನ ಯಾವಕಿ ಗಂಟ ಬಿದ್ದೆ ಅಂತ ಹೇಳಕ್ ನೋಡುವ
ಹಾ ಹ ಅಂದ ಸೊಳ್ಳೆ ಅತ ನ ಬಿಡ್ರಲ್ಲ ಹ್ಮ್ ಹ ಹಲೋ
ಏನ್ ಕಾಲಜಿನಾಗ ಏನ್ ಕತ ಮೇಡ
ಹೇಳಿಲ್ಲ ಈಗ ಕ್ಲಾಸ್ ನಡಕ್ತಾರೆ ಎಲ್ಲ ಸನ್ ಆಡ್ಸ ಸೈನ್ಸ ಎಲ್ಲಾ ಮಿಕ್ಸ್ ಆಯ್ತ
ಹ ಕಾಲ ಪೋಡಿಗರುದ ರತು
ಏ ಇಲ್ಲ ಹಣ ಇಲ್ಲ ಅವನ್ಏನ್ ಕೇಳ್ತೀನ ಹುಡುಗಿಂದ
ಹಾ
ಆ
ನೋಡದ ವಯಸಾದ್ ನೋಡ್ರಿ
ಹಾ ನೀವು
ನಾವ್ಯಾರ್ ನಡೆಯಲ್ಲ
ಹಾ
ಹ್ಮ್ಮ್.
ಯಾವ ಊರ ಅಣ್ಣ ನಿಮ್ದ
ನಮ್ಮಕಾಡಗೆೇರೆ ಕಾಡಮಗೆರಿ
ಹಾ ಹಾ ನಮ್ದಿಲ್ಲ ಹ್ಮ್ ಹೊಲಯತ ಯ್ತಾನೆ
ಅಲ
ಹ್ಮ ಎಷ್ಟ ಅದಾ
ಹಾ
ಹೊ ಬಲ ಎಷ್ಟಾಗ ಆಯತ ನಂಗೆ
ಅಲ
ಅಲಣ್ಣ ಮಾತಾಡೋಣ